ಹಾ ಕಸ್ತದ ನಿಮ್ ಕಸ್ತದ ಹಾ ಇಲ್ಲ ರೂಮ್ಲ್ ಇದ್ದಲ್ಲಣ್ಣ ಊಟಣ ಹ ನಮ್ ತಲ್ಲ ಆರಾಮಲ್ಲನ
ಹ ಆರಾಮ್ ನೀವು
ಹಾ ನಾವವು್ ಆರಾಮಣ ಮನಲೆಲ್ಲ ಆರಾಮ ಅಲ್ಲಣ
ಹಾ ಆರಾಮಣ್ಣ ನಮ್ಮ್್ ಬ್ರೇಕ್ ಕಳ್ತಾ ಇದೆ ನಿಮ್ಗೆ ಇಲ್ಲಾ
ಇಲ್ಲ ಕೇಳ್ತಲ್ಲ ನೀತ ಕೇಳ್ತದ ಹಾ ಚೆನ್ನಾಗಿ ಕೇಳ್ತ ಏನಿದಾನ ಸುಮ್ನೆ ಇಲ್ಲಿ ಗಾ ಏನ್ ಮೇಲ್ತಾ ತಲಸ ಮೇಲೆ ಇದ್ರ ಅಣ
ಹಾ ರೈಟ್ಣ್ಣ ಸುನ್ ಕೇಳ್ತದೆ
ಅದಾ
ಹೌದು ಗ ಕಳಿತಾ ಹ ಹಾ ಈಗ
ನೀವಾಗಲ್ಲಣ ಹ್ಮ ಹಾ ಅದೇ ಅದ ಮೇಲಿ ಒಬರು ಗಟ್ಟೆತನ ಇಲ್ಲ ಇಲ್ಲಿ ಇರೋದಣ ಅ ಹೇಳ ಶಾಪುರದಾಗ ಎಲ್ಲಿ ಏರಿ ಅಣ್ಣ ಯಾವರ
ಎಲ್ಲ ಇಲ್ಲ ನ ನಿಯರ್ ಒಂದ್ ನಗರ ಹನ ಅವ ಪಡತೆ
ಹ ಜಾಪುರ್ಲ್ಲಂಗ ಸಂಡೆ ಇದ್ದ
ಆಣ
ಶಾಪುರ್ಲ್ಲಿ ನಮ್ ಫ್ರಂಡ್ ಇದ್ದ
ಹೌದಾ ಎಲ್ಲಿ ಎಲ್ಲಿ ಇರೋದು ನಿಮ್ ಫ್ರಂಡು
ಹಾ ಶಾಪೂರ್ಲೇರುದಾನ
ಅದೇ ಶಾಪ್ರಲ್ಲಿ ಇಲ್ಲೇ ಅದೇ ಕೇಳ್ತಾ ಇರೋದು
ಬೇರೆ ಗೊತ್ತಿಲ್ಲಣ್ಣ ಬಟ್ ಚಾಪುರ್ಲ್ಲಿ ಇರ್ತೀನ ಅಂದ
ಹಾ ಹಾ
ನೀವೇನಣ್ಣ ಸ್ಟಡಿ ಮಾಡ್ತಾ ಇರದು
ಹಾ ಅದೇ ಸ್ಟೆಡಿ ಮಾಡ್ತಾ ಇದ್ದೇವನ್
ಹ
ನಾ ಫೋರ್ಟ್ ಸೇಮ್ ಅಣ್ಣ
ಹಾ ಕಾಲೇಜ್ ಅಣ್ಣ
ನಮ ಕಾಲೇಜ್ ಪ್ರಾರ್ಥನಾ ಕಾಲೇಜ್ನ
ಆತಾನ ಮಟ್ಟ ಇಲ್ಲಿ ಪರಿಚಯ ಇದಾರೆ ನ ಗೌರ್ಮೆಂಟ್ ಕಾಲೇಜು ಮತ್ತೆ ಗೋಕುಲ ಅಂತಿದೆಲ್ಲ
ಹೌದಾ
ಹ್ಮ್ ಮಪೂರ್ ಜ ಇದ್ರ ಕಾಲ
ಹ್ಮ ಹ್ಮ ನಮ್ಮ ಸ್ಪಷ್ಟಪತ ಅದ ಬಟ್ ಪ್ರೈವೇಟ್ ಕಾಲೇಜಲ್ಲಿ ನಮ್ ದೋಸ್ತರು ಇದಾರೆ ಬಟ್ ಅಂದ್ರೆ ಗೌರ್ಮೆಂಟ್ ಕಾಲೇಜಲ್ಲಿ ನಮ್ಮ ಅಣ್ಣರ್ ಇದ್ದಾರೆ ಬಟ್ ಅಂದ್ರೆ ಈಗ ಮುಗಿತಾವರದು
ಹೌದಾ ನಿನ್ ಸುಮ್ಮೆ ಇದ್ದೆ ಅವನು ಅವನು ದೇವು ಅಂತ ಗೊತ್ತಲ್ಲ ಯೋಗ ಮಾಡ್ತ ನೋಡ ದೇವನ್ ಯೋಗ ಮಾಡ್ತ ನೋಡು
ಶಾಪ್ರಲ್ಲಿನ
ಶಾಪ್ರಲ್ಲಿ
ಹ ಅವರು ಗುಲ್ಬರ್ಗದ ಇತ ಕ್ಲಾಸ್ ಮಾಡ್ತಾರ
ಅವ ಇವಾಯ್ತು ರಂಜಿತ್ ಅಂತವ
ಇಲ್ಲ ಗುಂಬರ್ಗ ಯೋಗ ಕ್ಲಸ್ಿಗೆ ಹೋಗಿದ್ದೆ
ಹಾ ಹಾ ನೀವ
ಬಯಲ್ ಟಿ ಪಿ
ಹಾ ಹಾ
ಬಯಲ್ ಟಿ ಪಿ ಹೋಗ್ವಲ್ಲ ಅಷ್ಟೇ ಕಷ್ಟ ಅವರು ಹೆಸರು ಗೊ ಇಲ್ಲ ಅವರು ಬಟ್ ನೋಡಿದೀನಿ ಬಟ್
ಹಿಂಗೆ ಕೆಂಪಗಿದಾರ ಬ್ರೋ
ಇಲ್ಲ ಅಷ್ಟೇನ ಇಲ್ಲ ನನ್ ಬಿಟ್ಟಸ
ಹೌ ಇಲ್ಲ ಇಲ್ಲ ಅಲ್ಲೇ ಪರಿಚಯ ಇದೆ ಇನ್ನೊಬ್ ಪರಿಚಯ ಇದದೆ ಮಲ್ಲ ಅಂತಲ್ ಸೆಲೆಕ್ಷನ್ ಬ ಯೂನಿವರ್ಸಿಟಿ ಗೊತ್ತಲ್ಲ
ಯಾವದ ಯನರ್ಸಟಿ
ಹ ರಾಯಚೂರು ಯೂನಿವರ್ಸಿಟಿ ಹ್ಮ್ ಅಲ್ಲಿ ಸೆಲೆಕ್ಷನ್ ಬಂದಿದ್ದ ಅಲ್ಲಭ ಅವನೊಬ್ಬ ಪರಿಚಯ ಹ ಹ ಮಲು ಅಂತ ಬ
ಮಲ್ಲ ಅಂತಾನ
ಏನ್ ಹೌದಾ ಅಣ್ಣ ಮತ್ತೆ ಪಿ ಯು ಸಿ ಎಲ್ಲ ಅಣ್ಣ ಸ್ಟಡಿ ಮಾಡಿ ಎನ್ ಭೀಷಣಲ್ಲ ಅಣ್ಣ ಹಾ ಅಣ್ಣ ಹಾ ನ. ನಾವ ಇಲ್ಲಣ್ಣ ನಾನ್ ನಮ್ದು ಪಿಷಿ ನಾನು ಇಲ್ಲಿ ಮುದ್ದ ಬೇಳೆ ಮುಗಸಿದೆೆ. ಕೆ ಸ್ ಕೆ ಸ್ ಹಚ್ಚಿದ ಬ್ರೋ ನಿಮ್ದು ವಾಷ್ ಬ್ರೇಕ್ ಆಗ್ತದೆ.
ಹ ಈಗ.
ಕೆ ಜ ಜುವ ನ ಒಊಟ ಭಲ್.
ಇಲ್ಲಿ ಹಿಟೆಲ್ ನೆಟ್ವರ್ಕ್ ಬರಲ್ಲ ಸರಿಯಗಣ.
ವೀಟ ಎಲ್ಲ ನಟಬಲಣಾ. ಹ್ಮ್. ಹಣ ನಾವು ಪೀಶ ಇಲ್ಲಿ ಮುದ್ದೆಗೋಳ ಮುಸಿದ್ವಿ.
ಹ್ಮ ಹಾ.
ಏನ್ ಕಾಂಪ್ಲೀಟ್ ಹೋಗ್ತಾ ಇದ್ರ ಮುಂದೆ ಏನ್ ಮಾಡುದ ಮಾಡಕೊಂಡಿದ್ರ. ಹಲೋ ಹ ಕೇಸ್ಲ ಬರ ನಿಮ್ಮ ಹನ್ನದದು ಕೇಳಿಸ್ತಾಲ್ ವಯಷ್ಯ ಹ ಹಾ ಹ ಇವಾಗ ಕಳಿಸ್ತಿದೆ ನೆಟ್ವರ್ಕ್ ಇದಲ್ಲಿ ಬಂದಿಬ್ಬರು
ಹಲೋ ಕೇಳಿಸತ ಇದ್ದಣ್ಣ ಹೌದಾ ಒಂದು ಫೋನ್ ಬಂದು ಕಟ್ ಮಾಡಿದೆ
ಹೌದಬ್ರಾ ಹ್ಮ್ ಅದೇ ಫೋನ್ ಬಂತ ಬ್ರ ಊಟ ಆಯ್ತು ಬರು ನಿ್ದ ಹೌದಾ ಊಟಕ್ಕೆ ಏನ್ ಮಾಡಿದ್ದೀರಾ
ಹ್ಮ್ ಇಲ್ಲ್ಣ ಇಲ್ಲ ನಮ್ಮ ಮಾಸ್ಷಲ್ ಇದು ಚಿರ್ಕ ಮಾಡಿದ್ರು
ಹಾ ಸಜ್ಜಿಕ ಅವರು ಸ್ವೀಟ್ ಕೊಟ್ಟಿದ್ರ ಶುಕ್ರವಾರ ಇತ್ತು
ಪ್ರತೀ ತುಗ್ರ ಸೂಟ್ ಕೊಡ್ತಾರೆ
ಪಸಂಡ
ಸಂಡೆ ಏನಿಲ್ಲ ಸಂಡೆ ಕ ಪೂರಿ ಇರುತ್ತೆ ಬೆಳಗ್ಿವವಿ
ಹ್ಮ್ ನಯ್ತು
ಹ ಇಲ್ಲ ಕಾಮನ್ ಆಗಿ ಕಾಳುಪಲ್ಯ ಕೊಡ್ತಾರೆ ನೈಟ್ನ್ನು ಕಾ ಪ್ರತಿ ರಾತ್ರಿ ಕಾಳುಪಲ್ಯ ಕೊಡ್ತಾರೆ.
ಹಾ ಹ
ಮಧ್ಯಾಹ ನಂತರ ಇದೆ ಆರು ಗಂಟೆ ಅ
ಇದು ಇದೊಬ್ಬರು ಚಿಕನ್ ಯಾವ ಕೊಡ್ತ ಹ
ಚಿಕನ್ ನೋಡೋಣ ಒಂದ್ ತಿಂಲ್ಲಿ ಎರಡು ಜನ ಇರ್ತದೆ
ಒ್ದ ತಿಂಗಳಲ್ಲಿ ಎರಡು ದಿನಬ್ರು
ಹಾ ಚಿಕನ್ ತಿಂಗಳಲ್ಲಿ ಎರಡು ಜನ ಪ್ರ ಆ. ಪ್ರತಿ ಬುಧವಾರ ಮೊದಲೇ ಬುಧಾರ ಬುಧವಾರ ಕೊನೆಯ ಬುಧವಾರ
ಹ ಮತ್ತೆ ಇಬ್ರು ಇದು ಮತ್ತೆ ಯಾವ ಎಷ್ಟ ಎಷ್ಟ ಅಷ್ಟಲ್ಲ ಏನು ಬಿಸೆಮ
ಎಷ್ಟಿ ಶಖಲ
ಹ ಇವ ತಾಲೂಕ ಎಪ್ಸರ್ ಇವ ಸಲೀಮ ಸರ್ ಏನ್ ಬರು ನಿಮ್ದು
ಹಣ
ತಾಲೂಕ್ಬ್ ಸರ್ ಸಲೀಂ ಸರ್ ಏನ್ ಗರು
ಎಲ್ಲ ಗರ ಗೊತ್ತಿಲ್ಲ ಅವ್ರ ಹೆಸರ
ಹ ಅಂದ್ರ ಬಂದಾರ ನಿಮ ಅಸ್ಲಿಿಗೆದ ಒಂದ್ಸಲದ್ರ
ಎಲ್ಲ ಗುರು ಇಲ್ಲಿ ಹಾಸ್ಟ್ಲ್ ಒಡನೆೆಲ್ಲ ಏನಿಲ್ಲ ನಮ್ಮ ಮಾಸ್ ಎಲ್ಲ ಬಿದ್ದಿದೆ
ಹಂಗಗಿದೆ ವಟೈಮ ಲಿಮಿಟಾ
ಅಲ್ಲಿ ತಾಲೂಕ ಸರಲ್ಲಿ ಗೊತ್ತರುತ್ತೆ
ಒಂದು ಹಂಗೆ ಅಂದ್ರೆ ಬಟ್ ಎರಡು ಇನೇ ಮಾಡ್ತಾನ ಅಂದ್ರ ಊಟ ಚೆನ್ನಾಗ್ ಕೊಡ್ತಾರ ಲಿಮಿಟ್ ಇಲ್ಲಲ್ಲ
ಲಿಮಿಟ ಎಲ್ಲಿ ಬರಾವ್ ಚೆನ್ನಾಗಿ ಮಾಡಲ್ಲ ನಮ್ಮ್ ಶಾಪೂರ್ನ್ಯವಸ್ ಕೇಳಿಲ್ಲವ ನೀವು
ಅದ ಕೇಳಿದೆ ಅವ್ರು ಲೋಕೇಶ್ ರಟೋಡ ಮತ್ತೆ ಯಾರ ಮೈ ಹಬ್ಬಕ್ಕೆ ಅಕ್ಕ ಬಂದಿದಲ್ಲ
ಹಾ ಹಾ ಮಳೆ ಸಂಗತ್ದೋ
ಹಾ ದ ಸ ಸ ಆರ್ ಎಸ್ ಎಸ್ ಹ
ಹ ಅದೇ ವಲೆ ಅದ ಅದಕ್ಕೆ ಅದು ಪ ಕಲ್ಯಾಣ ಕರ್ನಾಟಕದೊಂದು ಸಂಘ ಇದೆ ಅವರು ಬಂದಿದ್ರು ಮತ್ತೆ ಬೇರೆ ಬ ಲಾಗ ಮಾಡಕ್ ಬಂದಿದ್ರು
ಮೆ ನೋಡಿದ್ರರು ಇನ್ಸ್ಟಾಗ್ರಾಮ್ಲ್ಲ ಎಲ್ಲ ಫುಲ್ ವೈರಲ್ ಆಗಿತ್ತ
ನಮ್ಮ ನಮ್ಮ ಶಬ್ರದ ಅದ ನ ಮಾಸ್ರುಲ್ಲೇ
ಹ್ಮ್ ಮಶ ಆಲ ಹ್ಮ್ ಮಳಪುರ ಎಲ್ಲಾ ಕಷ್ಟಲ್ಲ ಅದಣ ಪರ ನೋನು
ಹ್ಮ್ ಇರುತ್ತೆ ಆಷ್ಟಲಿ ಸಮಸ್ಯೆಂದಗೆ ಆಷ್ಟಲಿ ಇರುತ್ತೆ
ಹಪ ಮಾಡಲ್ಲ ಏನ್ ನೀ ಯಾವು
ಇಲ್ಲ ಯಾವ ಯೂಸ್ ಮಾಡಲ್ಲ ಜಾಸ್ತಿ ಯೂಸ್ ಮಾಡಿದ್ರೆ ಇದೆ ಎಷ್ಟು ಯೂಸ್ ಮಾಡ್ತೀವಿ ಆಮೇಲೆ ಇಲ್ಲ ಅಂದ್ರೆ ದ್ತಿವಿ
ಹಾ ಚೆನ್ನಾಗಿ ಕೊಚಿಂಗ್ ಹೋಗಿದ್ರಬ್ರ ಎಲ್ಲ ಕೊರ್ಚ್ ಮುೋಗಿದಾರಬ್ರು
ಕೊಚಿ ಮುಗಿಸಕೊಂಡಿದ್ದೆ ನಾನು
ಹಾ ಎಲ್ಲಿ ಒಬ್ರು ಬಜ ಪರ ಪರೋ
ಹಾಂ ವಿಜಯಪುರ ಪ್ರವಾನ ಹಿಂದ
ಅಯ ನಾವ್ ಇನ್ನು ಹೋಗಿಲ್ಲ ಬ್ರೋ ಕೋಚಿಂಗ್ ಡಿಗ್ರಿ ಮುದ್ಮೇಲೆ ನೋಡ್ಬೇಕಂತ ಕಳ ಬಟ್ಟೆ ಏನಾಗುತ್ತೆ ಗೊತ್ತಿಲ್ಲ
ಡಿಗರಿ ಮುಗನ್ನಲ್ಲೇ
ಹಾ ಹೋಗ್ಬೇಕಂತ ಮಾಡಿದನ್ರು ಬಟ್ಟೆ ಏನಾಗುತ್ತೆ ಗೊತ್ತ ತಲಾವರೆ ಪ್ರೆಸೆಂಟ್ ಇ ಡಿಗ್ರಿ ಫೈನಲ್ ಒಬ್ ಲಾಸ್ಟ್ ಇನ್ನು ಟು ಪೇಪರ್ ಇದೆ ಸ
ಡಿಗ್ರಿಫೈಲ್ಯರ್ ಪ್ರೌ
ಹಾ ನಮ ಗೋರ್ಮೆಂಟ್ ಕಾಲೇಜು
ಹೌದಾ
ಹಾ ಅದು ಇನ್ನು ನಿನ್ನೆ ನಿನ್ನೆ ಒಂದ ಪೇಪರ್ ಇತ್ತು ಇವತ್ತೊಂದ ಪೇಪರ್ ಇಐತ್ತು ಅದ ಮುಂದಕ್ ಆಗಬಿಟ್ಟಾರಬ್ರು
ಹೌದ್ ಬ್ರೋ ಇವತ್ತು ನ ಇವತ್ತು ಇದೇ ಇವತ್ತು ಪರ್ ಮ
ಹ್ಮ್ ಇಪ್ಪತ್ತು ಮುಪ್ಪತ್ತೊಂಬತ್ತು ಗತ್ತಾಗ ಬಿಟ್ಟಿದಿದ್ದಾರೆಬ್ರು ಅದೇ ಒಂದ್ ಸ್ವಲ್ಪ ಇದಾಯ್ತಾ ನಿಂದಿತ್ತ ಪವಕ ನಿಮ್ದು ಇತ್ತಬ್ರು ಇಪ್ಪ ಹತ್ತೊಂಬತ್ತಕ್ಕೆ
ಇಲ್ಲ ಇಲ್ಲ ನಮ ಇತ್ನಾಲ್ಕ್ ಲಾಸ್ಟ್ ಇಪ್ಪತ್ನಾಕಕ್ ಏ ಮಾಡತ ಗೊತ್ತ ಲಾವತ ಅಬ್ಬ ಇದೆ
ಯಾವದಬ್ಬ ಮರ ಮಾ ಮತ್ತ ಮೊರಮ್ ನಮ್ದು ಲಾಸ್ಟ್ ಕೊನೇ ದಿನ ಇ ಇಪ್ಪತ್ತಾರಲ್ಲ ನಿಮ್ದೇವಾಗ
ಇಲ್ಲ ನಮ್ದು ಅವತ್ತು ಇ ಇಪ್ಪತ್ನಾಲ್ಕನೇ ತಾರೀಕು ಆಗಿದೆ ಅಗಿ
ಅಗ್ಗಿದೆ ಹ ದಪ್ಪನ ಅವತ್ತು ಆತಾ ನಿಮ್ದು ಇಪ್ಪತ್ನಾಲ್ಕನೇ ತಾರೀಕು
ಹಾ ಇಪ್ಪತ್ನಾಲ್ಕನೇ ತಾರೀಕು ಆಗುತ್ತೆ ನ ಮಲ್ಯ
ಹೌದ ನಂಬಲ್ಲೇ ನಮ್ಮೂರ್ ಬಾಜು ಒಂದು ಇಪ್ಪತ್ತೈದಕ್ಕ ಆಗುತ್ತೆ ನಮ್ದು ಬಟ್ಟು ಇಪ್ಪತ್ತಾರಕ ಆಗುತ್ತೆ
ಇಲ್ಲೆಲ್ಲಾ ಕೆಲವಂತಲಿ ಕೆಲವೊಲ್ಲಿ ಆಗ್ತ ಗರು
ಹ ಡಿಫ್ರೆಂಟ್ ಅವ್ರ ರೂರಲ್ಲಿ ಒಂದೊಂತರ ಒಬ್ರು
ಹಾ ಅಷ್ಟೇ
ಹ ಹ್ಮ್ ಮತ್ತೆ ನ ದೇ ಪರ್ ಮಾಡ ನ ಮೊರಮಕ ಮೊರಂ ಕ ದವ್ರಗವ್ರರು ಮಾಡ್ತಾರೆೇ
ಎಲ್ಲಬ್ರುೂ ಏನ್ ಮಾಡಲ್ಲ ನಾವು ಎಲ್ಲ ಕುತಿದವಿ ಬೋಸ ಕುಡ ಬಿಟ್ಟೀವಿ ಹಾ
ಕೃಪಕಡತ್ರರ ಆಂದ
ಇಲ್ಲಿಲ್ಲಾಕಲ್ಲ ಹಾಕಲ್ಲ ನಾ ಆಾಕಲ್ಲ
ಹ ಗಬ್ರ
ಹ್ಮ್ ಬರೀ ನಾವು ಅಗ್ಗಿ ನೋಡೋದು ಕುಜಬೇಕ ಹಾ
ಕಷ ಏನಾಗ್ಬೇಕ ಬಿಡ ನಮಗೆ
ಕೇಳ್ತಲ್ಲ ಸರ್ಿ
ಈಗ ವಿಕಾಶ ಎಲ್ಲಾ.
ಹ ಹಾ
ಅವನ್ ಏನಾಗುದ್ರು ನಿಮಗ
ಇಲ್ಲಗ ಇಲ್ಲಗ ನಾ ಅದು ಅವರು ಸಿದ್ದು ಪರಿಚಯ ಎಲ್ಲ ಸಿದ್ದನ ಮರ್ಕೊಟ್ಟಿದ್ದಂಗೆ
ಹ ಸಿದ್ದು ಫ್ರೆಂಡ್ ನಮ ಫ್ರೆಂಡ್ ಅವನು
ಹಾ ಹೌದಾನ ಅವ್ರ ನಂಬರ್ ಕೊಟ್ಟಿದ್ದ ಅವರು ಬರೀ ಏನ ಒಂದ ಪ್ರಾಬ್ಲಮ್ ಅ ಪ್ರಾಬ್ಲಮ್ ಹೇಳಿದರು ಅವರು ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂದ್ರ ಅದೇ ನನ್ಗೆ ಏನ್ ಮಾಡಿದೆ
ಹೌದ ಪುರ ಅವನು ಅವ ನನ್ ಫ್ರಂಡ್ ನಮ್ ಫ್ರೆಂಡ್ ಪುರ ಅವನು ಸಿದ್ಧಾಂತದಲ್ಲ
ಹಾ ಅದೇ
ಅವನ್ ಹ ಅವನು ನ್ ಪರಿಚಯ ಬರು ಅವನು. ಇದ್ರಲ್ಲಾ ಹೆ.
ಅವರು ನಮ ನಮ ಕುಚುಕುಲ್ಿಂದ ಪರಿಚಯ ಬಾಳು
ಹಾ ನಮ ಫ್ರೆ್ ಕೊಟ್ಟಿದ್ದಾನ ಇ ನ್ದು ಕುು ಸೆಂಡ್ ವೈ್
ಹ ಹಾ ಹಾ
ಕ್ಲೋಸರ್ ಆಗ್ತಿದ್ದ ಅವ ಅವ ಆ ನಂಬರ್ ಕೊಟ್ಟಿದ್ದಾನೆ ಮಾತಾಡಂತ
ಹಾ ಹಾ ಬ್ರೋ
ಎಲ್ಲ ಮಾತಾಡೋದು
ಹಾಯ್.
ಹೌದು ಮತ್. ಪ್ರಗದ
ಅದೇ ಹೌದೊಬ್ರ ಮತ್ತೆ ಆಮೇಲೆ ಕಾಲ್ ಮಾಡ್ಲ ಒಬ್ರ
ಹೌದಾ ಫೋನ್ ಬರ್ತಾ ಇದ್ದ
ಹಾ ಬ್ರ ನಮ್ ಫ್ರೆಂಡ್ತ ಹೆಕ್ಸ್ ಬ